ಏನಿಲ್ ನೋಡ್ರಿ ಆರಾಮಿದರಿಲ್ರರಿ ಮಲ್ಲಿಕಾರ್ಜುನ್ ನಾಗೂರ್.
ಹ್ಮ್ ಶಾಣ ಆರಾಮಿದಪ್ಪಾ ಹಳಿಯ ಬಾಳ ಮತ್ತ ಎಲ್ಲಿ ಏನ್ ಮಾಡತ್ರಪ್ಪಾ?
ರೀ ನೀವೇ ಹೇಳ್ಬೇಕ್ರಿ ಎಲ್ಲಾ ದೊಡ್ ಮ
ಹಾ
ಎಲ್ಲಾ ದೊಡ್ಡ್ ಮಂದಿರಿ ನೀವು ಮನುಷ್ಯರು.
ಏನ್ ದೊಡ್ಡ ಮಂದ್ಯೋ? ಪ ಅದು ಮಂದಿನಾಗೇನ್ ದೊಡ್ಡದು ಸಣ್ಣದು ಇರುತ್ತ ಹೇಳು.
ಎಲ್ಲಾ ದಮ್ಂದೊತರಿ ಒಬ್ಬ ಒಂದ್ ಸತಿ ನಿಮ್ದು ದಮ್ ಅಂದ್ ಆಗ್ತದೀ ಒಂದ್ ಒಂದೊಂದ್ ಸತಿ
ನಮ್ ಯಾರ ಎಲ್ಲರ ಸಗರು ನಡಿಯಪ್ಪ ನಡಿಯೋಣ ಅನ್ನೋರು ಯಾರ್ ಕರಿತ ಅವ ಸ ನೋಡ
ನಾವು ನಾವು ಹಿಂಗೆ ಇದ್ದ್ರರಿ ಮೊದ್ಲು. ಮತ್ತೀಗ ಒಂದ್ ನಾಲ್ಕೈದ ಮಂದಿ ಅದ್ರ ಬರೋಣ ಮಾತ್ರ ಸಲಗೇರಿ.
ಯಾರು ನಾಕ್ ಮಂದಿಪ್ಪ?
ನೀವು ಮಲ್ಲಿಕಾರ್ಜುನಾಗೂರಿ ಮಲ್ಲಿಕಾರ್ಜುನ್ ಗಟಾಡಿದಿ
ಹಾರಿ ಮಲ್ಲಿಕ್ ನಾಗೂರ್ ಚಲೋ ಗಡ್ಡ ಚಲೋನ್ರ ನಾಗೋರ್ಗೋಗ್ತಿನ್.
ಹೌದ್ರಿ ಅಂದ್ರ ನೆನ್ನ್ ಈಗ ನಾಗೂರ್ಗಚ್ಚೆನ್ ಗಡಡಿಗ ಹಚ್ಚನ್ ರಿ.
ನಾಗೂರಿಗ್ ಹಚ್ಚೇನ್ರಿ.
ಹ್ಮ ಹ ಮತ್ತೆನ್ರಿ ನೀವ ಹೇಳ್ಬೇಕು ಎಲ್ಲ.
ಏನಡಸಿರಿ?
ಹ ಉಮ್ಮ ಊಟ ಆಯ್ತ್ ನೋಡ್ರಿ ನಿಮ್ ನಿಮ್ದ ನೀವೇನು ಇದು ಊಟ ಆಯ್ತ್ ನೋಡ್ರಿ ನಿಮ್ದ ಊಟ
ಆಗ್ಯಾದ್ರಿ.
ಏನ್ ಮಾಡದ್ರಿ ಊಟಕ್ಕ?
ಕಡುಬ ಪುಂಡಿಪಲ್ಯಾ ಉಂಡ್ವಿರಿ.
ಅಬಾಬಾ ಬಾ ಕಡುಬ?
ಹೋ ರೀ.
ಇದೇನ್ರೀ ಕೋ ಕಡಬಂದ್ರ ಒಳೆ ಹತ್ತಲ್ ಬಾರಿ ಹತ್ತಲ್ ನಿಮಗು.
ಇವತ್ತೇ ಊರಿಗೆ ಬಂದೇವ್ರಿ ಮನೆಗ್ ಕಾಯಸ್ಕೊಟ್ ಮಾಡಸ್ಕೊಂಡೇವಿ.
ಹ್ಮ
ಕಡಬಾ ಹಂಡಿಪಲ್ಲೆ ಪೊಂಡಿಪಲ್ಲೆ.
ಕರೆ ಕರೆ. ಹ . ಏನ ಇಲ್ ನೋಡ್ರಿ ಅ. ಅಷ್ಟೇ ನಾ ಕಾಸಿ ನಾ ಚೊಲೋ ಮಾಡಿಲ್ರಿ ಏನು ಊಟಕ್ಕ.
ಹ್ಮ್ ನಿಮ್ಮ ಬಾಸಿನ್ ಬಡೇ ಅಂತಲ್ರಿ ಮ
ಯಾರದ್ರಿ ಬಾಸ್ ಯಾರು.
ಬಿಕೆ ವಾಸುಂದ್ರಿ.
ಏ ಅದೆನ ಗೊತ್ತಲ್ರಿ ನಮಗಏನ್ ಪಿಕೆ ಬಾಸ್ ದ ಅವ್ರ ಮೇಡಂ ಅವದ ಇಬೇಕ್ರೀ ನಮಗನ್ ಅದೇನ್ ಗೊತ್ತ
ಇಲ್ರರಿ ಏಡ್ನೇ ಜುಲೈ ಏಳು ಬರ್ಡೆ ಇರತ್ತ ಮಸೂಮ್ ಜೋರ್ ಮಾಡಂತ ಮಾಡ್ತಿರತ್ರಿ ನೀವು.
ಗೊತ್ತಿಲ್ರಿ ನನ್ಗೆ ನನಗ ಗೊತ್ತ ಮತ್ ಮನ್ನೆ ಮುಗುದಿಲ್ಲ ಅವ್ರ್ದದು. ಹಬ್ಬ ಅವ್ರದ ಮನ್ನೆ ಮುಗದಿಲ್ಲ.
ಪ್ರಣಿತಿಂದ ಮುಗಿದಿಲ್ಲಲ್ರೀ ಪಿ ಕೆ ಬಾಸದ.
ಏನ್ ಗೊತ್ತಿಲ್ರಿ ಮೊನ್ನೆ ಮುಗ್ದಂಗ ಆಗದ ಅವಂದೆನ ಅವಂದ ಮುಗ್ದಿಲ್ಲಾ. ಮತ್ತೆ ಮೊದ್ಲು ಬಂದಾಗ ಯಾರದ ಚ ಯಾರ್ ಮ ಹ್ಮ್ ಹ್ಮ್ ಅ್ರ ಮಾಡಿಲ್ಲ ಅಂದಂಗ ಆಯ್ತ್ರಿ.
ಮಾಡ್ಬೇಕು ನೀವು ನೀ ನಿಮ್ಮಂದಿಂದ ಮಾಡ್ಬೇಕ್ರ ನೀವು.
ನಿಮ ನಿಮಮ್ಮೆಲ್ಲ ಬಿಟ್ಟಿದ್ರಿ ನಮ್ಗೇಏನಿಲ್. ಕರದ ಕರದ್ರ ಬರುದ್ರಿ ಕರಿಲಿಕ್ಕ ಬಿಡುದರಿ ಮತ್ತೇನೆ.
ಅದರರಿ.
ಕರದೇನ್ರಿ ಮತ್ತ ಕರದ. ಕರ್ದಲ್ಲ ಅಂದ್ರ ಹೋಗುದ ಇರ್ತರಿ ಕರ್ಲ ಇರ್ದದಲ್ಲಿ ಮತ್ತೆಲ್ಲಿ ನಾವೆಲ್ಲ ಬರ್ದ್ ನೋಡ್ರಿ.
ಹ್ಮ ಮತ್ತ ಏನ್ ಅಡ್ಸೀರಿ. ಹೊಲ್ದಾಗ ಏನ್ ಹಾಕಿರಿ ಈ ಸರ.
ಹೊಲ್ದ ನೋರಿ ಇದಾಕಿರಿ ಅದನಪಾ ಅದ ರೆಸರೆನ್ರೀ ಹತ್ತಿ ಅಕ್ಯರ ಹತ್ತಿ.
ಹತ್ತಿ.
ಆ ಮಳಿನೇ ಮಳಿನೇ ಹೊಂ ಇಲ್ ನೋಡ್ರಿ.
ಮಳೆ ಹೊಂಟಲ್ ಖರೇ ಅದು.
ಏನ್ ಮಾಡೋದು.
ಮಳೆ ಹೊಂಟ್ ಮಳೆ ಹೊಂಟಿಲ್ರೀ ಹಾ ರೀ ಹಲೋ ಹಲೋ ರಿ ಹಲೋ ರೀ ಹಲೋ ಏ ಏ ಮಾಮಾ ಮಾಡಬೊಡೊ ನಂದೋ ಮಾಮಾ ಇಂಗ್ ಮಾಡಿದಂಗ ಮಾವೂನ್ ಮಗಾ ಬಂದ ನೋಡು.
ಹಾ ಈ ಕೇಳತ್ ಕೇಳತ್ ಅಲೋ ಕೇಳತ್. ಹ
ಅಲ್ಲೋರಿ ಕೇಳುತ್ತಾರಿ ನಿಮ್ಮ ವಾಯ್ಸ್ ಬ್ರೇಕ್.
ಹಿಳ್ ಕಾಸಿಂದ್ ದೂರ ಹೋಗ್ರಿ ಸಪ್ಪ ನೆಟವರ್ಕ್
ಗೊತ್ತಾಗಿಲ್ರೀ ಶೇಟ ಒಂದ್ ಎಟ್ ಅದಾವ್ ಹೊಡ್.
ಏನು ಹೊಡೆದ್ರಿ ರಕ್ಕನೆ ಓತವ್. ಮಕ್ಕನ್ರು ಹೊಕ್ಕ ಹೋದುವು ಅಂದ್ರ ಅಲ್ಲಿ ಕೊಡ್ತಿವ್ರೀ.
ನಾ ನಮ್ಗೇ ಏನ್ ನೀವ್ ಕೊಡ್ತಿರಿ ಏನ್ ನೋಡ್ರ ಆತ.
ಏನ್ತ್ ಮತ್ತೆ ನಾಡಿಶಿರಿ. ಅದೇನೋ ಪಿ ಪಿ ಟಿ ಬಸ್. ಏನ್ ಹೇಳತ್ತರಲ್ರಿ ಬರ್ತಾಡ ಗಿರ್ತಾಡೆ ಅನ್ನತ್ತದ.
ಅದೇರೀ ಏನೋ ಏಳ ತಾರೀಕು ಮನ್ ಮಾತಾಡ್ತನ್ರಿ ಬಡ್ಡೇ ಈ ಸಲ ಜೋರ್ ಮಾಡಮ್ ಇಗೋರ್. ಭೂಮಿ ಹಂಗಿಂಗ ಎಲ್ಲ ತಿನ್ರಿ ಸತ್ರ ಸತ್ರರ ಹೋಗ್ತಾನಂತ್ರಿ.
ಅವ್ರ ಅಲ್ಲಿ ಮೇಡಮ್ ಬರ್ತಾರೆ ಅವ್ರು ಪಿ ಟಿ ಮೇಡಮ್ ಅವ್ರು. ಅವ್ರ ಪಿಟಿ ಮೇಡಮ್ ದಗ್ಗು ದಗ್ಗು ಉರುತದ್ ನನ್ಗೆ. ಬಗ ಬಗ ಬಗ ಬಗ. ಈಕೆ ಈಕ್ಕೆನೋ ಹಾ ಆ ಜುಟ್ಲೆರತೋರಿ ಜುಟ್ಲಾಡದಿ ರಿ ಎತ್ತಿ ತೆಗಿಬೇಕು ಅಕಿ ಖರೆ ಹಾ ಮನುಷ್ಯಕಿ ಓವರ್ ಅಲ್ರೀ ದಿಮಾಕ್ ದಿಮಾಕು ಮಾಡ
ಮತ್ತ ಅವ್ರು ಬಾವಿರ ಅಂತ ಬಿಡ್ಡಿಮಾಮ್ ಮಾಡ್ತಾರ ಅವರೆಲ್ಲಾ.
ಏನ್ ಬಾಬಾರೀ ಏನ್ ಬಾಬಾ ಇಲ್ಲ ಏನ್ ಕೊಟ್ಟಾರೀ ಬಾಬಿ ಅವರು ಹಾ ಹೌದ್ರಿ.
ಮತ್ತ ಅವ್ರ ಈಗತ್ ಗುರ್ತೋಗೋಪ್ಲೇನ ಆರದು ಯಾವ ತಾಗ ನಾವೆಲ್ಲ ಕೂಡದಪ್
ಕರೆ ನೋಡ್ರಿ ಇದು ಅಂಬೇಡ್ಕರ್ ದಾದ ರೀ ಅಂಬೇಡ್ಕರ್ ದಾದಾ. ಇದೇನ್ ನನ್ಗ ಏನ್ ಇದ ಅನ್ಶೀಲ್ ನೋಡ್ರಿ ಇದು ಇದ ಅನ್ಶಿಲ್ ನೋಡ್ರಿ ನನ್ಗ ಏನಪ್ಪಾ ಅದರ್ ಹೆಸರೇನು? ಹಾ ನನಗ್ ಅನ್ಸಿಲ್ಲ ಅವ ಏನ ಎಲ್ಲರಿಗೂ ಸಮಾನತೆ ಅಂದ್ರ ರೊಕ್ಕ ಎಲ್ಲರ ದು ಸೇಮ್ ಸಾರಿ ಇದು ರೊಕ್ಕ ಎಲ್ಲರಿಗು ಒಂದೇ ಸಮಾನ ಇಟ್ಟಿದ್ನಂದ್ರ ಅವ್ನಿಗ್ ನಾನೇ ನಾನೇ ಪೂಜಿಸ್ತಿದ್ದೇರೀ ಇಲ್ಲಿ ಎಟು.
ಪೂಜಿಸವ್ ಬಿಡ್ರಿ ಮತ್ತ್ ಅದ್ರಾಗ ಇವು ಸ್ಪರ್ಧಾತ್ಮಕ್ ಆ
ಅವಂದೊಂದು ಇದು ಇಡ್ತಿದ್ದೆ ರೀ ಕಟೌಟ್ ಮಾಡಿಸ್ತಿದ್ದೆ ಅಂದ್ರೆ ಅದ್ರ ಅದೇ ಅದೇ ಹೇಳತ್ತಿನಲ್ ನಾನು ಅದೇ ಹೇಳತ್ತಿನಲ್ರರಿ ಅವ ಏನರ್ ಜೇರ್ ಕರ್ತ್ ಅವ ಜೇರ್ ಕರ್ತ್ ಏನ್ರೀ ಮಾಡ ಇ ಪೂಜಿಸ್ತಿದ್ದವನಿಗೆ.
ಅದೇಳ್ತನ ರೀ.
ಹ್ಮ್ ಅವ ಅವ ಮಾಡುದೇ ಹೇಲು ತಿನ್ನೋ ಕೆಲ್ಸ ಮಾಡೌನ್ರಿ ಅವನು.
ಹ್ಮ್ ಹ್ಮ್ ಮತ್ತ ಪಠ. ಕ್ರಿಮಿನಲ್ ಪ್ರಾಪ್. ಮಾಡ್ತೀವಿ ಹೇಳ್ರಿ ಸರ.
ಮಾಡ್ತೀರಿ ನೋಡ್ರಿ. ನ ಮುಗಿತ್ರಿ ಎಲ್ಲ. ಸತ್ರಿ ಅವರೇನಾಯ್ತ್ರಿ ಬರ್ತಾ ಬರ್ತಾ ಸ್ವಲ್ಪ ಕ್ಲೂ ಅಂದ್ರ ಸಮೀಪ ಬರಕತ್.
ಹಾ ಹೌ ರೀ.
ಬರ್ತಾ ಬರ್ತಾ ಸಮೀಪಲ ಕತೃ ಏನಾಯ್ತು ಮುಂದಿನ ಸಲಿ ಅದೇನಾಯ್ತು ಯ ಅದ ಯಾರಿಗೂ ಗೊತ್ತಾಗಿಲ್ಲ ಅದು ಇವ್ರ ಕೂಡ ಮಾತಾಡಕತ್ತಾರ ಅಂತ ಎಂತ ಗೊತ್ತ. ಗೊತ್ತಾಗಿಲ್ಲ ನಾನು ಏನಗಿದೆ. ನಿಮ್ ಸಮ. ಅವರಿಗೆ ಕಂಡ ಹಿಡಿದಾರ್ ಅವರು ಹಾಕಿನಿ ಕೂಡ. ತಳತಿದ್ದು ಅಂತ ಅವ ಕೃಷ್ಣವ್ರ ಏನಂತಾರ ಅಂದ್ರೆ. ನಾವು ಕಿಲಾರಿ ಹತ್ ಕೂಡ ಮಾತಾಡಾತೀನ ಅಂತ. ತಂಗಿ ಇದಾಳೆ ಅಂತ ಕಿಲರಿ ಹತ್ತು ತಂಗಿದ್ದಾಳೆ ಅಂತ ಮಾತಾಡತಿದ್ದೇನ ಅಂತ ಅವ್ರ ಮುಂದ ಸುಳ್ಳು ಹೇಳಿದ್ದಾನೆ. ಅದೆ ಎಷ್ಟೇ ಆದ್ರೂ ಒಂದ ದಿನ ಬೈಲ್ಗೆ ಬಬೀಳದೆ ಅಲ್ವಾ. ಬಯಲ್ ಬೀಳುತ್ತೆ ಅಥವಾ ಬಿದ್ದ್ ಬಿಡ್ತು ಅದು ಸ್ವಲ್ಪ ರಾಧನ್ ಗುಡ. ತಡತ್ತಿದ್ದು ಸಿಗಿ ಬಿತ್ತು ಸಿಗಿ ಬಿದ್ದ ಸಿಗಿ ಬಿತ್ತು ಅವ್ರರು ಪಫಸ್ಟ್ಗೆ ಏನ್ಂದಿದ ಅಂದ್ರೆ ಅವ್ರು ರಾಧವ್ರು ನಮ್ ತೆಂಗಿ ತಂಗಿ ಅನ್ ಆಗತ್ತ ಬರತ್ತೆ ಒಂದ್ ನಾಲ್ಕೈದು ದಿನ. ಯಾಕಂದ್ರೆ ಫೋನ್ ನಂಬರ್ ನಂಬರ್ ಕೇಳಿದ್ರೆ. ಕಿಲಾರಿನಾ ತಂಗಿ ಅಂತಿದ ಅವ್ರನ್ನ. ಹೆಂಡತಿ ಅಂತಿದ್ದ. ಹೌದಲ್ವಾ ಅದೆಲ್ಲ ಮುಗೀತು ಮುಗಿಯೋಣ. ಕೃಷ್ಣ ಅವ್ರ್ದು ನ್ ಏನ್ ಎಸ್.
ಓ ಹೋ ಹ ಅಸ್ಲೀ ಇಲ್ ಚಲತ್ರ ಅ ರೇ.
ಹ್ಮ್ ಹೌದ್ರಿ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಕಿಂತ ಮದ್ಲು ಕೃಷ್ಣ ಅವ್ರು ಬಾಳ ಮಾತಾಡ್ತಿದ್ರು ನಮ್ ಕೂಡ.
ಹಾ ಹಾ ಬಾಳ ಸಮಯ ಕೊಡ್ತಿದ್ ನಿಮ್ಮ ಹತ್ರ.
ಹ್ಮ್ ಆಮೇಲೆ ಎನ್ ಎಸ್ ಎಸ್ ಕ್ಯಾಂಪ್ ನಂತ್ರ ಅಲ್ಲಿ ಏನು ನಾವು ರಾಜಗೋಡ ಅಂತಿದ್ದಾನಲ್ವಾ ರಾಜಗೋಡ ಮತ್ ಒಂದ್ ನಾಲ್ಕೈದು ಮಂದಿ. ರಾಧಾ ಹೆಂಗತ್ತ ಹೆಸರು ಬಿದ್ದ್ ಬಿಡ್ತು. ಅಲ್ಲೇ ನಾನೇ ಇಟ್ಟಿದ್ದದು ಹೆಸರು.
ಹಾ ಹಾ.
ರಾಧಾ ಗ್ಯಾಂಗ್ ರಾಧಾ ಗ್ಯಾಂಗ್. ಇಲ್ಲಿ ಇಲ್ಲಿ ಬಂದಿದ್. ಇದು ಎಲ್ಲಾ ಹೆಸರ. ಗುಂಡೆ ಗುಂಡೆ ಹಿಡುದ. ಆ ಪಜ್ಜಂತನೇ ಎಲ್ಲ ಹೆಸರು ನಾನ ಇಟ್ಟಿದ್ ಅವ್ನಿಗೆ.
ಹ್ಮ ನೀವೆಲ್ಲ ಕಿಂಗ್ ಮೇಕ್ರೀ ನೀವೆಲ್ಲಾ ಹಾ ರೀ
ರಾಧಾ ಗ್ಯಾಂಗ್ ಕೃಷ್ಣ ಕೃಷ್ಣನ ಹೆಸರು ನಾನೇ ಇರ್ತೀನಿ. ರಾಧಾ ಹೆಸರು ನಾನೆ ಇಟಿನಿ. ಯಾಕ ಕೃಷ್ಣ ಅಂತ ಯದಕ್ಕೆ ಹೆಸರು ಬಿತ್ತಂದ್ರೆ ನಾ ಮುಂದ್ ಬಂದು. ಇನ್ಸ್ಟಾದಲ್ಲಿ ಸ್ಟೋರಿ ಇಟ್ಟಿದ್ದ ಅವ್ನು.
ಹ್ಮ್ ಹ್ಮ್ ಹ್ಮ್ ಹ್ಮ ಇಡ್ತಾನ್ ರೀ ಇಡ್ತಾನ್ ಹಾ ರೀ
ಹ ಇಟ್ಟಿದ್ದ ಅವಾಗೆ ಇಟ್ಟಾಗ ಅಲ್ಲಿ ಹಿಂದ್ ಕರೆಕರೆ ರಾಧಾಗ ಇಟ್ಟಿದ್ದ ಅಂದ್ರೆ ಈ ಈ ರಾಧ ಅಲ್ಲ ಇದು ಕರೆಕರೆ. ಕೃಷ್ಣರಾಧ ಇದ್ರಲ್ಲ. ಹ ಅವ ಅವ್ರದು ಅವ್ರದ ಇಟ್ಟಿದ್ದ ಏ ಇದ್ಯಾರು ಕೃಷ್ಣಯನ ನೀ ಕೃಷ್ಣೇನ್ ಕೃಷ್ಣಯನ ಅಂತ ಒಂದ್ ಎಡಸ್ದಿ ಕಡಸ್ದಿ ಅದ ಡೀಲಿಟ್ ಮಾಡ್ಬಿಟ್ಟ.
ಹಾ ರೀ
ಹೇ ಇಲ್ಲ ಹಂಗನ್ ಇಲ್ಲ ಇಡು ಇಡು ಅಂಥ ಅಂದೆ. ಹಣಾ ಇಟ್ಟ ಮಾತ್ತೆ. ಹ್ಮ್ ಅಷ್ ಆಯ್ತ್ ನೋಡಿ ಅಲ್ಲಿ ಕೃಷ್ಣಂದ ಆಯ್ತು ಅಲ್ಲಿ ಅಲ್ಲಿ ಚಲುವ್ ಆಯ್ತ್ ಅವ್ರ್ ಕೃಷ್ಣ ಕತಿ ಅವರು ರಾಧವರು ಶಿಟ್ಟಗೇರಿ ಅವರು ಕೂಡ ಮಾತಾಡ್ಸಬೇಡ ಅವ್ರು ಕೂಡ ದೂರ್ ಇಡು ಅಂತಂದರು.
ಓ ನಿಮ್ಮ ಹತ್ರ ರೀ.
ಹಾ ಅನನ ಅವರು ಸ್ವಲ್ಪ ದೂರ ಆದ್ರು ಕೃಷ್ಣ ಅವರು.
ಹ್ಮ್ ಮತ್ ಹೇಳ ಮಾತ್ ಹೇಳ್ಯಾರಂದ್ರೆ ಕೇಳಳ್ಬೇಕ್. ಪತ್ರ ಅವ್ರ್
ಅದ್ದು
ಹ ನಿಮ್ ಉಲ್ಲ ನಮ್ ನಮ್ತ್. ಮಾತ್ರ ಮಾತಾಡುಬಾ. ಅಷ್ಟ ಇದು ಇದು ಎಂತ್ ಕೇಟ್ ಅಂಷಿವ್ರಿ ಎಲ್ಲರಿಗ್ ನಾವು ಇಂಗ್ ಅಂದ್ರ ಹೆಂಗ್ರೀ ಒಳ್ಳರಿ ಕಲ್ ಆ ರೀ.
ನೋಡ್ಬುಕ್ ಹ ಹೌದೌದು. ಹಂಗೆ ಅನ್ಸಿದೆ ಮತ್ತೆ ಏನ್. ಹ್ಮ ಹೌದು ಮನುಷ್ಯ ಹೌದೌದು ಕರೆ ಕರೆ ಹಿಂಗೆ ಹ ಮಾಡ್ತಾರೆ ಏನ್ ಮಾಡ್ಲಿಕ್ ಬರಲ್ಲ ಎಲ್ಲ ತುಳಿತಾರೆ ಇಲ್ಲಿ ಸ್ವಲ್ಪ್ ಅ ಮನುಷ್ಯ ಮಂದಿಗಳು.
ಹ ಮನುಷ್ ಮನಸ ಕಲ್ಮಶ ಇತ್ತಂದ್ರೆ ಏನ್ ಮಾಡ್
ಹೌದು ಕರ ಮಾತ ಆಯ್ತು ಇಷ್ಟ ಆಯ್ತು ಆಮೇಲೆ ಅಷ್ಟೆನೆ ಇನ್ನೊಂದು ಪಾರ್ಟ್ ಇದೆ ಲಾಸ್ಟ್ ಪಾರ್ಟ್ ಹೇಳ್ತೇನ ಆಮೇಲ್.